ಹಲೋ ಹಲೋ ಹಾ ಅಕ್ಷತ ಅರಾಮದಿಯಾ.
ಹ್ಮ
ನಾನು ಆರಾಮ್ದ ನಕ್ಷತ ಊಟ ಆಯ್ತಾ.
ಹ್ಮ ಊಟ ಇಲ್ ಶು ಮಾಡ್ಬೇಕು ನಿಂದ್.
ನಾನು ಮಾಡ್ಬೇಕ ಹುಡುಗುರು.
ಹು ಹುಡುಗರು ಈಗಾಸಿ ಊಟ ಮಾಡ್ಸಿದೆ.
ಏನ್ ಮಾಡಿದ್ದೆ ಅಡ್ಗಿ ನಾನು ಈಗ ಕುಷ್ಕ ರೈಸ್ ಮಾಡ ಹೌದಾ ಖುಷ್ಕರೈಸ್. ಮಾಡ್ಬಂದೆ ನಾನು ಈಗ. ಇದು ಬಿರಿಯಾನಿ ಮಾಡದ್ ಹೆಂಗಂತ. ತ್ತೇಳೆ ಒಂದ ಸ್ವಲ್ಪ ಧ್ರುವಂತ್ ಬಿರಿಯಾನಿ ಬಿರಿಯಾನಿ ಅನ್ನತ್ತಿದ್ದ.
ಕಬೇಕಾ.
ಹ ಈಗೆಷ್ಟ ಅರ್ಧಾ. ಕೆ ಜಿ ಚಿಕನಿಂದ ಬಿರಿಯಾನಿ ನನಗ್ ನೀ ಹೇಳೋದು.
ಹ ಅರ್ಧ ಕೆಜಿ.
ಹ್ಮ್ ಚಿಕನ್ ಆತಾ ನೆಕ್ಸ್ಟ.
ಕಾಯಿ. ಹಸೆ ಮೆಣಶಿಕಾಯಿ. ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ. ಇದೆಲ್ಲಾ ನೀಟಾಗಿ ಪೆ ಮಾಡ್ಕೋಬೇಕು ಆಮೇಲೆ. ಸಪ್ರೇಟ್ ಕೊಬ್ಬರಿ ಬೇ ಪೇಸ್ಟ್ ಮಾಡ್ಕೋಬೇಕು.
ಅಲ್ಲೇ ಹುರಿಯಂಗಿಲ್ಲ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಕಾಯಿ ಇವೆಲ್ಲಸ ಹಂಗೆ ಡೈರೆಕ್ಟ್ ಆಗಿ ಹಸೇದೆ ಹಾಕೋದ.
ಹಸಿಮೆಣ್ಸಿಕಾಯಿ ಹುರಿದ್ರೆ ಹುರ್ಕೊಬೋದು ಇಲ್ಲಾಂದ್ರ ಇಲ್ಲ ಆಪ್ಷನಲ್ಲ.
ಹಾ
ಅದ ಆಪ್ಷನ್ ಅಲ್ಲೂ ಬಿಟ್ರೆ ಅದಿಷ್ಟು ಪೇಸ್ಟ್ ಮಾಡಿ ಇಟ್ಕೋಬೇಕಾ ಬೇರೆ ಎಲ್ಲಾ ಮಸಾಲಗಳು ಚಕ್ಕೆ ಲವಂಗ ಏಲಕ್ಕ ಅದನ್ನ ಹಂಗೆ ಇ ತೇದ್ ಆದರು ಹಾಬಹುದು ಇಲ್ಲ ಮಿಕ್ಸಿಗ ಆದ್ರೂ ಹಾಕ ಕ ಬೋದು ಅದನ್ನ ಪೇಸ್ಟ್ ಮಾಡಿ ಇಟ್ಕೋ. ಹಕೊಂಡಾದ್ಮೇಲೆ ಈರುಳ್ಳಿ ಟೊಮೆಟೊ ಹೆಚ್ಚಿ ಇಡ್ಕೋಬೇಕಾ. ಆಮೇಲೆ ನೆಕ್ಸ್ಟ ಒಗ್ಗರಣೆಗೆ ಸ್ವಲ್ಪ. ಸ್ಪ ಬಿರಿಯಾನಿ ಮಸಾಲ ಆಮೇಲೆ ಗರಂ ಮಸಾಲ ಅರಶಣ ಇದೆಲ್ಲಾ ಇಟ್ಕೊಂಡು ಕುಕ್ಕರಿಗೆ ಈರುಳ್ಳಿ ಟೊಮೆಟೊ ಫಸ್ಟ್ ಹಾಕೋಬೇಕಾ ಆಮೇಲೆ ಪೇಸ್ಟ್ ಏನ್ ಮಾಡಿರ್ತೀವಲ್ಲಾ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕ‌. ಕ
ಹ್ಮ್ ಫಸ್ಟೇ ಒಗ್ಗರಣ ಒಳಗ್ ಚಿಕನ್ ಹಾಕ್ಬೇಕ. ಕೊದಲ್ಲ.
ಫಸ್ಟೆ ಅ ಸ್ವಲ್ಪ ಈರುಳ್ಳಿ. ಟಮೆಟೊ ಫ್ರೈ ಆಗತ ತನಕ ಬಿಡ್ಬೇಕು. ಕ್ಕು ಆಮೇಲೆ. ಮಿಕ್ಸಿ ಮಾಡಿದ ಪೇಸ್ಟ್ ಹಾಕೊಂಡು ಸ್ವಲ್ಪ ಅದು ಹಸಿ ವಾಸನಿ ಹೋಗೋವರ್ಗೂ ಫ್ರೈ ಮಾಡಿ. ಆಮೇಲೆ ಚಿಕನ್ ಹಾಕಂಡ. ಂಡು ಅರಷ. ನ್ನ ಉಪ್ಪು ಎಲ್ಲಾನು ಸ್ವಲ್ಪ ಮಸಾಲೆ ನಿ ಇರತ್ತತ್ತಿ ಅದೆಲ್ಲಾ ಹಾಕಿ. ಬಿರಿಯಾನಿ ಮಸಾಲೆ ಎಲ್ಲಾ ಹಾಕ ಸ್ವಲ್ಪ ಸ್ಮೆಲ್ ಬರೋವರೆಗೂ ಬಿಡ್ಬೇಕು.
ಇದು ಮೆಂತೆ ಸೊಪ್ಪದು ಹಾಕಂಗಿಲ್ಲೇನಾ ಇದ್ರಾಗ.
ಮೆಂ ಮೆಂತೆ ಸೊಪ್ಪು ಕಸ್ತೂರಿ ಮೇತಿ ಆಮೇಲೆ ಪುದೀನಾ.
ಹ್ಮ್ ಅದನ್ನುೂ ರುಬ್ಬಿ ಹಾಕ್ಬೇಕ.
ಹಾ ರುಬ್ಬಿ ಆದ್ರು ಹಾಕು ಇಲ್ಲಾಂದ್ರೆ ಸ್ಮೆಲ್ಗೋಸ್ಕರ ಹಂಗೇನಾದ್ರು ಆಮೇಲೆ ಒಂದ ಹಾ ಊರ್ದ ಹರಿಯದ ಏನ್ ಬೇಡ ಹಂ ಯು ಹಸಿದೆೇ ಹಾಕ್ಬೋದು. ಯಾಕಂದ್ರೆ ಮಸಾಲೆಗೆ ವಾಸ್ ನೀ ಹೋಗ್ತತಲ್ಲಾ.
ಹಾ ಹೊ ಹುರಿಯೋ ಮುಂದೆ ಹಸಿ ವಾಸನಿ ಹೋಗ್ಬಡ್ತತಿ.
ಹಾ ಹಾ
ಹ್ಮ್ ಅಷ್ಟ. ಹಾಕಿ ಆಮೇಲೆ ಫ್ರೈ ಮಾಡಿ. ಲಾಕ್ ಮಾಡೋದ ನೀರ್ ಎಷ್ಟು.
ಹ ಹ ನೀರು ಎಷ್ಟು ಒಂದಕ್ಕೆ ಎಷ್ಟು ಎರಡ ರಂಗೆ ಅಂತ ನೋಡ್ಕೊಂಡ್ಬಿಟ್ಟು ನೀರ್ ಹಾಕಿ ಆಮೇಲೆ. ಹ ಇದು ಮಾಡ್ಬೇಕು ಅಕ್ಕಿ ಹಾಕ್ತಿಯಲ್ಲ ಅಕ್ಕಿ ಹಾಕ್ಬೇಕ. ಆದ್ರೆ ಒಂದು ಸ್ಪೂನ್ ಎಣ್ಣೆ ಇಲ್ಲ ಎರಡ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಅನ್ನ ಉದರಾಕ್ ಚನ್ನಾಗ್ ಬರದದೆ.
ಎಣ್ಣಿ ಹರ ಹಾಕ್ಬಹದು ತುಪ್ಪ ಹರ ಹಾಕ್ಬೋದು ನನ್ನ ಚಾಯ್ಸ್ ದಲ್ಲದ.
ಹಾ ಎಣ್ಣೆ ಆದ್ರು ತುಪ್ಪ ಆದ್ರು.
ಹ ಅವನು ಬಿರಿಯಾನಿ ಅಂತ ಇದ್ನಾ. ನಾನು ನೀವ ಒಂದ್ ಸಾರಿ ಮಾಡಿದ್ದಲ್ಲ ಮಸ್ತ್. ತ್ತದ ಅದಕ್ಕೆ ನೀನಗ ಕೇಳೋಣ ಅಂತ ಹ ಚಿದೆ. ತ ಅನಾನಾಸ ಕೇಸರಿಬಾತ್ ಮಾಡಿಏನ್.
ನೀನು ಕೊಕೋನಟ್ ರೈಸ್ ನೀನು ಕೊಕೋನಟ್ ರೈಸ್ ಮಾಡ್ತಿ ಯಲ್ಲ ಅದನ್ ಹೇಳ್ ನನೀಗ ನನ್ ಮಗ ಅದನ್ ಕೇಳ್ತಾ ಇದ್ದಾನೆ.
ಕೊಕೋನಟ್ ರೈಸಾ ನೀನ್ ವೆಜಿಟೇಬಲ್ ಹಾಕ್ ಮಾಡ್ತಿಯಾ ವೆಜಿಟೇಬಲ್ ಹಾಕ್ಲಿಲ್ದಂಗ ಮಾಡ್ತಿಯಾ. ಹ ವೆಜಿಟೇಬಲ್ ಅಂತ ಅಂದ್ರೆ ನೀನ್ ಏನೇನ್ ತರಕಾರಿ ಹಾಕ್ತಿಯಲ್ಲಾ ಆಲೂಗಡ್ಡಿ ಕ್ಯಾರೆಟು ಬಟಾಣಿಕಾಳು. ಇವನ್ನಲ್ಲ ಹೆಚ್ಚಿಟ್ಕೊ ಟೊಮ್ಯಾಟ್. ಅವು ಈರುಳ್ಳಿ ಎಲ್ಲ. ಆಮೇಲೆ ಹಸಿ. ಕೊಬ್ಬರಿ ಏನಿರ್ತಲ್ಲ ಒಂದ್ ಫುಲ್ ಹಸಿ ಕೊಬರಿ ಒಂದು ಅರ್ಧ ಕಪ್ ಅರ್ಧ ಕಪ್. ಹ ಹಸಿ ಕೊಬ್ರೀ. ಸಣ್ಣಕ್ ಪೇಸ್ಟ್ ಮಾಡ್ಕೊ ನೀರ್ ಹಾಕಿ. ಅದನ್ನ. ತಣ್ಣಕ್ ಪೇಸ್ಟ್ ಹಾಕಿ ಇಟ್ಕೊ. ಒಂದು ಬಾಂಡ್ಲಿ ಒಳಗೆ. ಪಲಾವಿಲಿ ಅಷ್ಟ ಹಾಕು ಆಮೇಲೆ ಅದ್ರಕ್ಕೂ ಸ್ವಲ್ಪ ಚಕ್ರಮೊಗ್ಗ ಇತ್ತ ಅಂದ್ರೆ ಚಕ್ರಮೊಗ್ಗು ಒಂದೆರಡು ಏಲಕ್ಕಿ. ಈ ಲವಂಗ ಇವೇನಿರ ತವಲಾ. ಏನ್ ಅಕ್ಷತ.
ಕಷ್ಟೆ ಕಾಯಿ ಹಾಲ್ ತಕಬೇಕಾ.
ಹ ಕಾಯಿ ರುಬ್ಬಿಟ್ಕೊಂಡು ಅದನ್ನೇ ಆಮೇಲೆ ಹಾಲ್ ಮಾಡಿ ಹಾಕೋದು ಫಸ್ಟ್. ರುಬ್ಬಿಟ್ಕೋ ಸಣ್ಣಕ ಆಮೇಲೆ ಒಗ್ಗರಣೆ ಒಳಗೆ ಪಲಾವೇಲಿ, ಚಕ್ರ ಮೊಗ್ಗು, ಏಲಕ್ಕಿ, ಲವಂಗ, ಇವೆಲ್ಲಾ ಹಾಕಾದ್ಮೇಲೆ ಈರುಳ್ ಟೊಮ್ಯಾಟೋ ಬಟಾಣಿ ಕಾಳು ಅವೇನ್ ತರ್ಕಾರಿ ಹೆಚ್ಚಿಟ್ಕೊಂಡಿ ಅಲ್ಲ ಎಲ್ಲ ಚೆನ್ನಾಗ್ ಹಾಕ ಉಪ್ ಹಾಕ ಆದ್ರೆ ಅರಿಶ್ನ ಹಾಕಕ್ ಹೋಗ್ಬಡ ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾ ಕೊಕೋನಟ್ ರೈಸ್ ಅಂದ್ರೆ ಅದು ವೈಟ್ ಆದ್ರೆನೆ ಚೆನ್ನಾಗೆ ಆಮೇಲೆ ಖಾರಕ್ಕೆ ಹಸ್ ಮೆಣಶಿನ್ಕಾಯಿ ರುಬ್ಬಿ ಹಾಕೊಂಡ್ಬಿಡು ಹೆಚ್ಚಿ ಹಾಕೊಂಡ್ರೆ ತಿನ್ನಕ ಆಗಲ್ಲ ಹಸಿಮೆಣ್ಸಿಕಾಯಿ ಸ ಪ್ರೇಟ್ ಆಗಿ ರುಬ್ಬಿಟ್ಗೋ. ಅ ಎಲ್ಲ ತರಕಾರಿ ಫ್ರೈ ಆದ್ಮೇಲೆ ಹ ಸಿಮೆಣ್ಶಿಣ್ಕಾಯಿನ ಅದ್ರಾಗ ಹಾಕಿ ಫ್ರೈ ಮಾಡ ಒಂದ್ ಸ್ವಲ್ಪ ಉಪ್ಪ ಹಾಕಿ. ಎಲ್ಲ ತರಕಾರಿ ಒಂದು ಹಾಫ್ ಬಾಯ್ಲ್ ಆದ್ಮೇಲೆ ತೆಂಗಿನಕಾಯ ಏನ್ ರುಬ್ಬಟ್ಕೊಂಡಿರ್ ಅಲ್ಲ ಅದನ್ನೇ ಹಾಲ್ ಟೈಪ್ ಮಾಡು. ಈಗ ಎರಡ್ ಗ್ಲಾಸ್ ಅಕ್ಕಿ ಹಾಕಿದಿ ಅಂತ ಅಂದ ಅಕ್ಕಿ ಅಂದ್ರೆ ನಾಕ ಗ್ಲಾಸ್ ಅದೇ ಕಾಯಿ ರುಬ್ಕೊಂಡಿರೋದನ್ನ ಹಾಲ್ ಮಾಡ್ ಹಾಕು. ಇಲ್ಲ ಒಂದ್ ಗ್ಲಾಸ್ ಅಕ್ಕಿ ಹಾಕಿದಿ ಅಂತಂದ್ರ ಎ ಎರಡು ಗ್ಲಾಸ್ ಕಾಯ ಹಾ ಕಾಯಿ ರುಬ್ಬಿಟ್
ಏನ್ ಮಾಡಿರ್ತೀವಿ ಅದಕ್ಕೆ ತಕ್ನಂ ನೀರ್ ಹಾಕಿ ಮುದ್ದೀ ಆಗ್ಲಿಲ್ಲ ತರ ಮಾಡ್ಕೋಬೇಕು.
ಹಾ ಅದು ಒಟ್ಟಕ್ಕ ಬರೇ ನೀರ್ ಹಾಕ್ಬೇಡ ಕಾಯಿ ಏನ್ ರುಬ್ಬಿರ್ತಿಯಲ್ಲಾ ರುಬ್ಬಿ ದ್ದನ್ನ ಕಾಯಿ ಹಾಲು ಮಾಡಿ ಆಕ್ ಕ್ಕಿಗೆ ಎಷ್ಟು ಬೇಕೋ ಅಷ್ಟು ಡಬಲ್ ನೀರ್ ಹಾಕಿ ಮೇಲ್ ಒಂದು ಸ್ವಲ್ಪ ಹಾ ಹಾ ಸಪ್ರೇಟ್ ನೀರು ಹಾಕಕ್ಕೋಗ್ಬೇಡ ಅದನ್ನೇ ಹಾಲು ಮಾಡಿ ಹಾಕು. ಗಡೆ ಮತ್ತ ಹುಳಿಗೇನಾರ ಇನ್ನೊ ಸ್ವಲ್ಪ ಹುಳಿ ಫ್ಲೇವರ್ ಬೇಕಂತಂದ್ರ್ ಒಂದ್ ಅರ್ ದವಳ್ಕಿ ನಿಂಬೆಣ್ ಹಿಂಡ ಮೇಲ ಒಂದ ಸ್ವಲ್ಪ ಕೊತ್ತಂಬರಿ ಉದುರ್ ಬೇಕಂದ್ರ ಒಂದ್ ಇಷ್ಟು ತುಪ್ಪಾ ಆಕ.
ಹಾ ಮಾಡ್ತೀನಿ ನಾನು ನಾಳೆ ಟ್ರೈ ಮಾಡ್ತೇನಿ ಇನ್ನೊಂದ್ಸತಿ.
ಹ್ಮ್. ಅನಾನಸ್ ಕೇಸ್ರಿಬಾತ್ ಮಾಡೀನ. ಕ್ಷತ ನೀನೊಂದ್ ಸರಿರಾ
ಇಲ್ಲಪ್ಪಾ ನಾನ್ ಟ್ರೈೇ ಮಾಡಿಲ್ಲ ಕೇಸರಿ ಬಾತ್ ಆಕ್ಚುಲಿ ಸರಿಯಾಗ್ ಬರಲ್ಲ ಹೇಳ್ ಹೆಂಗ್ ಮಾಡದಂತ.
ನೋಡು ಅಂತಾರ ಅದಿಕ್ಕೆ ಅನಾನಸ್ ನಾ ಹೆಚ್ಚಿ ಇಟು ಹೆ ಚ್ಚಿ ಇಟ್ಟುಗೊಂಡು ಈ ಮ್ ಕೇಸ್ರಿ ಬಾತ್ ಮಾಡೋ ಮುಂದೆ ಏನೆಲ್ಲ ರವಾ ಅದು ಹುರ್ಕೊಂತೀ ನೋಡ್ ಅನಾನಸ್ ಕೇಸ್ ಸರಿಬಾತ ಮಂತೆಳ ಮಾಡ್ತಾರ್ ಅಕ್ಷತ್ ನಾರ್ಮಲ್ ಕೇಸ್ರಿ ಬಾತೆ ಬೇರೆ ಅನಾನಸ್ ಕೇಸ್ರಿ ಬಾತೆ ಬೇರೆ ಈ ಫಂಕ್ಷ್ ನ್ ಗುಳ್ಯಾಗೆಲ್ಲ ಮಾಡಿರ್ತಾರ. ಸೀ ಇಟ್ಗೋ. ಅದ್ನು ಅದ್ನೂ ಫ್ರೈ ಮಾಡ್ಕೊ. ಈ ರವ ಕ್ಷ ದ್ರಾಕ್ಷಿ ಗೋಡ್ ಡಂಬಿ ಇವ್ನೆಲ್ಲ ಏನ್ ಮಾಡ್ತ್ಯಲ್ಲ ಎಲ್ಲಾ ಸೇಮ್ ಹಿಂಗ ಮಾಡ್ಕೊಂಡು ಹುರ್ ಕೋಬೇಕ್ ಎಲ್ಲಾ ಚೆನ್ನಾಗ್ ಹು ಕೊಂಡು ಆಮೇಲೆ ಆ ತುಪ್ಪ ಹಾಕಿದ್ದಿದ್ದಕ್ಕೆನ
ಹಕೋ
ಆ ಅವನ್ನೆಲ್ಲಾನೂ ತುಪ್ಪದೊಳಗೆನೆ ಫ್ರೈ ಮಾಡಿ ತಕ್ಕೋ ಈ ಕಡೆ ಒಂದ್ ಸ್ವಲ್ಪ್. ಪನ್ನೀರ್ ಹಾಕಿ ಅದಕ್ ಸಕ್ರೆ ಹಾಕಿ. ಕಿ ಅಂದಾ. ಕಲರ್ ಪೌಡರ್ ಅದನ್ನ ಸ್ವಲ್ಪ್. ಹಾಕ ಅದನ್ ಹಾಕಾದ್ಮೇಲೆ ಅನನ ಆ ಸಾಕ ಚಿ ಇಕೊಂಡಿದ್ದನ್ ಹಾಗಾಕಾದ್ಮಲೆ ಚೆನ್ನ ಕುದಿಯ ಶುರುತ ಅಂದ್ರ ಅನನಾಸಿನ ಅಂಶ ಎಲ್ಲ ನೀ ತೆ ಆಮೇಲೆ ಅದ ಎಲ್ಲಾ ನೀರ್ ಚೆನ್ನಾಗಿ್ ಕುದಿ ಕಾದ್ಮೇಲೆ ಸಕರೆೆ ಎಷ್ಟು ಕರೆಕ್ಟ್ ಸ್ವೀಟ್ ಜಾಸ್ತಿ ಆಯತೋ ಕಡಿಮೆ ಆಯತು ನೋಡಿ ಆಮೇಲೆ ಅದು ಅದಕ್ಕ ರವ ಏನ್ ಹುರಿದಿಟ್ ಹಕೊಂಡಿರ್ತಲ್ಲ ಬಾಂಬೆ ರವ ಇದು ಉುಟ್ಟನ್ ರವ ಹಾಕಾಕ ಹೋಬೇಡ ದಪಿ. ಬಂದು
ಹಾ
ನಾ ಬಾಂಬೆ ರಾವನ ಮಾಡಳ ಹಾ ಅದನ್ನ ಚನ್ನಾಗ್ ತುಪ್ಪದಾಗ ಹುರಿದಿಟ್ಟ. ಇಟ್ಕೊಂಡಿರೋ ಮೊದ್ಲೆ ಅದನ್ನ ಹಾಕಿ ಮಿಕ್ಸ್ ಮಾಡು. ಲಾಸ್ಟ್ ಅದು ಗೊಡಂಬಿ ದ್ರಾ ಉದುರಿಸಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಯಏಾರಕ್ಕಿ ಪೌಡರ್ ಗ್ಯಾಸ್ ಸಾರಸಿ ಹಾಕ್
ಹಾ
ಸಾಾನಿಟ್ಟ ಏಲಕ್ಕಿ ಪೌಡರ್ ಹಕಕ್ಕೂ ಹೊಗ್ಬೆಡ ಎಲ್ಲಾ ಮಾಡಾದ್ಮೇಲೆ ಆಸಿ ಒಂದ. ಸ್ವಲ್ಪ ಇದ ಸಣ್ಣಕ್ಕೆ ದಮ್ಮೊಳಗ ಇಟ್ಬಿಬಿಡು ಚೆನ್ನಕತ್ ನೋ ಮಸ್ತ್ ಆಕತ್ ಒಂದಸರಿ ಮಾಡ ನೋಡ್ ನಿನ್ ಮಗ ಇಷ್ಟ ಪಡ್ತಾನ ನೋಡು ಸಣ್ಣವ.
ಹಾ ಅವನಿಗೆ ಸ್ವೀಟ್ ಬಾಳ ಇಷ್ಟ ಬಿಡು. ಚಿಕನ್ನು ಚಿಕನ್ ಗ್ರೇವಿ‌.
ಚಿಕನ್ ನಿನ್ನೆ ನಾನು ಹೊಸ ಚಿಕನ್ ಮಾಡಿದ್ದೆ ಅಕ್ಷತಾ. ಸೊಪ್ಪುಗಳು ಹಾಕ್ ಮಾಡಿದ್ದೆ ಈ ಹುಡ್ಗರು ಸೊಪ್ಪು. ತ್ತದ್ ತಿನ್ನೋದಿಲ್ಲ ನೋಡ.
ಸಪ್ಪಾ ಹಾಕಿ ಕಹಿ ಆಗಲ್ಲ.
ಇಲ್ಲ ಇಲ್ಲ ಕಹಿ ಏನು ಆಗಲ್ಲ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು. ಆಮೇಲೆ ಪುದೀನ ಮೂರು ಹಾಕಿ. ಕಿ ನಿನ್ನೆ ನಾನು ಚಿಕನ್ ಗ್ರೇವಿ ಮಾಡಿದ್ದ ಮ
ಎದಕ ಒನನ್. ಒನನ್ ಶೂಡ್ ಹಾಕಿದೆ ಏನು ಸ್ವಲ್ಪ ಹಾಕಿದ.
ಹಿಡಿ ಅಷ್ಟು ಹಾಕ್ಬೇಕ ಹೇಳ್ತೇನೆ ಕೇಳಿಲ್ಲಿ. ನಿನ್ನೆ ಆಯ್ತ್. ಏನ ಕೊಬ್ಬರಿ ಹಸಿಮೆಣ್ಸಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಅಲ್ಲ ಆಮೇಲೆ. ಬಡೆ ಸೊಪ್ಪು ಅಂತಾರಲ್ಲ ಬಡೆ ಸೊಪ್ಪು ಹಾಕ್ಬೇಕು.
ಹೌದು ಅದು ಹಾಕಿದ್ರೆ ಟೇಸ್ಟ್ ಬರ್ತತ್ ಹೌದಾ.
ಅದನ್ನ ಹಾಕ್. ಕಿ ಅವನ್ನೆಲ್ಲ ಹುರ್ಕೊಬೇಕು.
ನನಗೆ.
ಏನಕ್ಷತ.
ಬೆಲ್ಲ ಹಾಕಲ್ಲಲ್ಲ ಚಿಕನಿಗೆ.
ಬೆಲ್ಲ ಅಲ್ಲೆ ಬಡೆ ಸೊಪ್ಪ ಅಂದಿದ್ ನಾನು.
ಹಾ. ನೀನು ಅಲ್ಲ ಅಂದ್ಯಲ್ಲ.
ಅಲ್ಲ ಅಲ್ಲ ಅಂದ್ರೆ ಶುಂಠಿ. ನಮ್ಮಲ್ಲಿ ಲ್ಲ ಹಾಕಿ. ಹುರ್ಕೊಬೇಕ್. ಕ ಮೆಂತ ಸೊಪ್ಪು ಒಂದ್ ಹಿಡಿ ಅಷ್ಟು ಬಿಡ. ಸಿ ಅದನ್ನ ಮತ್. ಮತ್ತೆ ಪಾಲಕ್ ಸೊಪ್ಪುನ. ಕುದಿಸಿ ತಕ್ಕೋಬೇಕ್ ಫಸ್ಟಿಗೆ ನೀರೊಳಗೆ.
ಹಾ.
ಅದನ್ನ ಅದನ್ನ ಜೊತೆಗೆ ರೂಬ್ಕೋ ಈ ಮಸ್ ಸಾಲಿ ಎಲ್ಲ ಹುರ್ದೇನ ಇಟ್ಕೊಂಡಿರ್ತೀಯ ನೋಡು ಅದ್ರೊಳಗ ಪುದೀನಾನು ಹಾಕ್ ಕಿ ಸಣ್ಣಕ ರುಬ್ಕೊಂಡ್ ತಕ್ಕೊಂಬಿಡು. ಡೈರೆಕ್ಟ್ ನೀ ಕುಕ್ಕರ್ ಒಳಗ ಮಾಡ್ತೇನಂತಂದ್ರೆ ಕು ಕ್ಕರೊಳಗೂ ಮಾಡ್ಬೋದು.
ಆದ್ರೆ ಕುಕ್ಕರ್ ಒಳಗ್ ಮಾಡಿದ್ದೆ. ಕುಕ್ಕರ್ ಒಳಗೆ ಮಾಡಿದ್ರೆ ಸರಿಯಾಗಿ ಬಲ್ಟ ಬರಲ್ಲ ಐಷು ಸಪ್ರೇಟ್ ಮಾಡಿದ್ರೇನೆ ಚೆನ್ನಾಗ್ ಅನಿಸ್ತಾವಲ್ಲ ನಾನ್ವೆಜ್ಜು.
ಇಲ್ಲ ಇಲ್ಲ ಚೆನ್ನಾಗ್ ಬರ್ತತಿ ನಾನ್ ನಿನ್ನೆ ಮಾಡಿದ್ದೆ.
ಮೇಲು ಡಿಪೆಂಡ್ ಆಗ್ತತ್ ಹೌದ.
ಇಲ್ಲ ಅಕ್ಷತಾ ಚೆನ್ನಾಗ ಬರ್ದತ್ ನಾನ್ ನಿನ್ನೇ ಮಾಡಿದ್ ಹೇಳತನ್ ಕೇಳು. ಎಣ್ಣಿ ಇಡು ಕುಕ್ಕರ್ಗೆ ಸ್ವಲ್ಪ ಎಣ್ಣಿ ಹಾಕಿಟ್ಟು ಎಣ್ಣಿ ಹಾಕಾದ್ಮೇಲೆ ಡೈರೆಕ್ಟ್ ಚಿ ಕನ್ ಹಾಕು. ಚಿಕನ್ ಹಾಕಿ ಒಂದು ಸ್ವಲ್ಪ ಉಪ್ಪು ಅರ್ಷ್ ನಾ ಹಾಕೊ. ಆ ಚಿಕನ್ ಒಂದು ಐದು ನಿಮಿಷ ಫ್ರೈ ಆದ್ಮೇಲೆ ಏನು ರುಬ್ಬಿಟ್ಗೊಂಡಿರ್ ಪಾಲಕ್ ಸೊಪ್ಪಿಂದು ಆಮೇಲೆ ಮೆ ಂತೆ ಸೊಪ್ಪಿಂದ ಮಸಾಲ ಮತ್ತೆ ಕೊಬ್ಬರಿ ಮಸಾಲ ಹುರ್ ಕೊಂಡಿದ್ದ
ಹಾ.
ಅದನ್ನೆಲ್ಲಾನು ಅದಕ್ಕೆ ಮಿಕ್ಸ್ ಮಾಡು. ಮಿಕ್ಸ್ ಮಾಡಿ ನೀರ್ ನೋಡ್ ಗಟ್ ಟ್ಟಿ ಬೇಕಂದ್ರೆ ಸ್ವಪ್ಪ ಗಟ್ಟಿನೇ ಬಿಡು. ತೆಳೂಬೇಕಂತಂದ್ರ ಒಂದ್ ಸ್ವಲ್ಪ್ ಪ ನೀರ ಹ್ ಹಾಕಿ ಮಿಕ್ಸ್ ಮಾಡ ಮಿಕ್ ಕ್ಸ್ ಮಾಡಿ ಆಮೇಲೆ ಉಪ್ಪು ನೋಡು ಉಪ್ಪ ಹಾ ಉಪ್ ಎಷ್ಟ ಬೇಕ ಅಷ್ಟ್ ಹಾಕಿ. ಹಾ ಇದು ರುಚಿ ನೋಡು ಬಾಳ ಮಸಾಲೆ ಮಸಾಲಿನೂ ಅನ್ಸಲ್ಲ. ರೊಟ್ಟಿ ಮಾಡಿದ್ದೆ ರೊಟ್ಟಿ ಚೆನ್ನಾಗಿದ್ವ ನೀ ಬೇಕಾದ್ರ ಅಕ್ಕಿ ರೊಟ್ಟಿನ ಮಾಡ್. ಕೋದು ಚಪಾ ತಿನು ಮಾಡ್ಕೋಬಹುದು ಇಲ್ಲಾ ನಾನ್ ಮಾಡ್ತೇನೆ ಅಂದ್ರೆ ಅದನ್ನು ಮಾಡ್ಕೋಬಹುದು ಗಟ್ಟಿ. ಗಟ್ಟಿ ಗ ಮಾಡು. ಮತ್ ಮೇಲೆ ಎಕ್ಸ್ಟ್ರಾ ಚಿಕನ್ ಮಸಾಲಾ ಪೌಡರು ಗಿವಡರು ಏನೋ ಹಾಕಕ್ ಹೋಗಬೇಡ. ಮತ್ತ ಎಕ್ಸ್ಟ್ರಾ ಮಸಾಲೆ ಆದಂಗ ಆಗ್ತತ್ ಅದು. ಈಗ ನಾವ ಏನು ಬಡೆ ಸೊಪ್ಪೆಲ್ಲ ಹಾಕಿರ್ತೇವಲ್ಲಾ ಬಡೆ ಸೊಪ್ಪು ಹಸೆ ಕೊಬ್ರಿ ಆಮೇಲೆ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಪುದೀನಾ ಕೊಬ್ಬರಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಇವುಗಳ್ದೇ. ಇಲ್ಲ ನ್ಯಾಚು ಫಲೇವರೆ ಅದ್ರ ಚೆನ್ನಾಗಿ ಮತ್ತೆ ಎಕ್ಸ್ಟ್ರ ಅಡಿಷನ್ ಮಸಾಲೆ ಹಾಕಿದೀವಿ ಅಂತಂದ್ರೆ ಒಂತಲ ಮಸಾಲೆ ಮಸಾಲಿ ಬಾಳ ಆಗ್ತತಿ. ಹ ಅಷ್ಟೇ ಹಾಕ್ ಒಂದ್ ಮೂರ್ ವಿಸಿಲ್ ಕೂಗ್ಸ್ ನೀನ್. ಆಮೇಲ್ ಮಸ್ತ್ ಆಗ್ತತ್ ನೋಡ ನನ್ಗೆ ನೀ ಮಾಡಿ ಹೇಳ. ಇಲ್ಲ ಇಲ್ಲ ಒಂದಲ್ಲ ಮೂರ್ ವಿಸಿಲು ಹಾಕ.
ನಾಟಿ ಕೋಳಿ ಮಾಡ್ತೀರಾ ಏನ ನಾರ್ಮಲ್ ಚಿಕನ್ ಮಾಡ್ತೀರಾ.
ತಿ ನಾಟಿಕೋಳಿಸ್. ಸಿಗಲ್ಲ ನಮ್ಮಲ್ಲಿ ಪಾಲಕ್ ರೈಸು ಮಾಡ್ಕೊದೆವ್ ನಿನ್ ಮಕ್ಕಳಿಗೆ ಇಲ್ಲಾ ಪಾಲಕ್ ರೈಸು ಮಾಡ್ಕೊಡು ಮಾಡಿ.
ತು ಹ ಒಂದ್ಸತಿ ಮಾಡಿದ್ದೆ ಅದೇ ಪಾಲಕ್ ಸೊಪ್ಪು ಬೇ ಇಸಕಂಡು. ಅದನ್ನ ಅದಕ್ಕೆ. ಸ್ವಲ್ಪ ಹಸೆ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ. ಪೆಇದಿನ್. ಬೇಯ್ಸಿರ್ತೀವಲ್ಲ ಪಾಲಕ್ ಅದನ್ನೆಲ್ಲಾ ಪೇಸ್ಟ್ ಮಾದ್ಕನ್ತಿನ. ಆಮೇಲೆ ಈರುಳ್ಳಿ ಟೊಮ್ಯಾ ಎಟ್ಟೋ ಮೆಣ್ಸಿಕಾಯಿ ಮೇಲ್ ಸ್ವಲ್ಪ ಅದು ಕಲರಿಗ್ ಚೆನ್ನಾಗ್ ಕಾಣಸ್ಲಿ ಅಂತ. ಅದಿಷ್ಟು ಹಾಕ್ಬಿಟ್ಟು ಬೇ ಕದಲೆ ಶೇಂಗಾ ಇಲ್ಲ ಬಟಾಣಿ. ಹಸಿ ಬಟ್ ಟನಿ ಅದನ್ ಹಾಕಿ ಉಪ್ಪ್ ಹಾಕಿ ಅರಿಶ್ನ ಹಾಕಿ ಹ ತರಕಾರಿನೂ ಹಾ ಹಾ ಹಾಕ್ಬೋದು.
ನಾ ಮೊನ್ನೆ ತರ್ಕಾರಿ ಹಾಕ್ ಮಾಡಿರ್ಲಿಲ್ಲ ಅಷ್ಟೇ ಸಿಂಪಲ್ ಮಾಡಿದ್ದೆ ಅದೇನ್ ಅನ್ ತ ಚೆನ್ನಾಗಾಗಿರ್ಲಿಲ್ಲ. ನೀ ಹೇಳ್ದಂಗ್ ಮಾಡ್ ನೋಡ್ತೇನ್. ಮತ್ತ್ ಆಮೇಲೆ ಏನ್ ಮಾಡೋದ್ ಅದನ್ನ.
ಬಟಾಣಿ ಎಲ್ಲಾನು ಹಾಕ್ಬೇಕ ಪೇಸ್ ಆಗಿ ವೆಜಿಟೇಬಲ್ ಕ್ಯಾರೆ ಟು ಬೀನ್ಸು, ಆಲೂಗಡ್ಡೆ, ಅವು ಎಲ್ಲ ಹಾಕೊನ್ಡು ಸ್ವಲ್ಪ ಫ್ರೈ ಮಾಡ್ ಒನ್ದ್ ವಿಷಲ್ ಫಸ್ಟೇ ಬೇಯ್ಸ್ಕೊಂಡು ಆಮೇಲ್ ಸೆಪ್ರೇಟ್ ಒಗ್ಗರಣೆ ಹಾಕ್ತಿವಲ್ಲ ಅದಕ್ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗ ತನಕ ಬಿ ಅ ಇದೆ ಅರಶಿನ ಮತ್ತೆ ಏನಾದರು ರೈಸ್ ಐಟಮ್ ಪೌಡರು ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಆಪ್ಷನಲ್ಲು. ಸಾಕ ಅಷ್ಟೇ ಮಸಾಲ ಹಾಕಿದ್ರುನು ಚೆನ್ನಾಗ್ ಬರ್ತತಿ ಹಾ ಹಾ ಫುಲ್ಲು